ಅಲೋ ಹಲೋ ಹಲೋ
ಅಲೋ
ಹಲೋ ನಾಗೇಶ್ ಆರಾಮ್
ಹಾ ಹಾ ಆರಾಮ್ ನೋಡ್ರಿ ನೀವ್ ಆರಾಮ.
ಹಾ ನಾನ್ ಆರಾಮ ಇವ್ರಿ ಏನ್ ಮಾಡಗತ್ತಿರಿ ನಾಗೇಶ.
ಏನೆ ಇಲ್ ನೋಡ್ರಿ ಕುಂತೀನಿ. ಹಾ ಊಟ ಆಗ್ಯದ್ ನೋಡ್ರಿ ನಿಮ್ದು.
ಹಾ ನಮ್ದಂದಾಗಿದ್ರಿ ಏನ್ ಮಾಡ್ಯಾರ್ರೀ ಊಟ ಇವತ್ತು.
ಹ ಇವತ್ತು ಹೆಸ್ರುಕಾಳ್ ಪಲ್ಯ ರೊಟ್ಟಿ ಅನ್ನ ಸಾಂಬಾರ್ ಮಾಡಿದ್ರ ನೋಡ್ರಿ.
ಹೌದ್ರಿ ಮತ್ತೇನ್ ಚಲ ಹೊಡೋತಾರಲ್ರಿ ಊಟ.
ಹ್ಮ್ ಊಟ ಸರಿಯಾಗ್ ಆಗೈತನೋಡ್ರಿ.
ಸರಿ ರೀ ಅದೇ ರೀ ಒಂದು ವೆಟ್ರನೇರಿ ದ ಅಪ್ಲಿಕೇಶನ್ ಬಿಟ್ಟಿದ್ರಂತ. ಅದೇ ಹಾ ಹೌದ್ರಿ ಅದೇ ಮತ್ ನಮ್ ಹುಡ್ಗಂದ ಒಂದು ಹಾಕ್ಸದಿತ್ರಿ ಅಪ್ಲಿಕೇಶನ್.
ಹಾ ಐದ್ ತಾರೀಕ್ ತನ ಆದ್ ನೋಡ್ರಿ ನಾವು ಅಪ್ಲಿಕೇಶನ್ ಆಕ ಡೇಟ್.
ಐದನೇ ತಾರೀಖತನ ಅದ್ರೀ ಅದ ಅದ್ ಅದರ್ದೆ ಸ್ವಲ್ಪ ಅದೇನ ಇಂಫಾರ್ಮ್ ಕೊಡ್ತೀರಾ ಮಾಡಿದ್ ರೀ ಡಕುಮೆಂಟ್ ಸ್ವಲ್ಪೇಳ್ತಾರ ಅಂತ ಮಾಡಿದೀರಿ.
ಹ ಡಾಕ್ಯುಮೆಂಟ್ಸ್ ಏನ ಇಲ್ರರಿ ತ್ರೀ ಸೆವೆಂಟಿನ್ ಬೇಕ್ರಿ.
ಹಾರೀ ಹ.
ನಿಮ್ದ ಕೃಷಿದು ಯಾವ್ದಾರ ಸರ್ಟಿಫಿಕೇಟ್ ಇದ್ರು ನಡಿತದಾ.
ಹಾರಿ
ಮತ್ತೇ ಅವ್ರ್ರದು ಆಧಾರ್ ಕಾರ್ಡ್ ಜರಾಕ್ಸ ಪಾಪ್ಪ ಮಮ್ಮಿದ್ ಆಧಾರ್ ಕಾರ್ಡ್ ಜಿರಾಕ್ಸು.
ಹಾರೀ
ಫೋಟೋ ಇನ್ಕಮ ಕಾಸ್ಟ್ ಟೆಂತ್ ಮಾರ್ಕ್ಸ ಕಾರ್ಡ್ ಅವೆಲ್ಲ. ಅವೆಲ್ಲ ಬೇಕತ್ತ ನೋಡ್ರಿ ಆಕ್ಲಕ್ಕ.
ಮತ್ ಅದು ಕೃ ಅದು ಹೊಲದಿಲ್ಲಂರಿ ಕೃಷಿ ಕಾರ್ಡು
ನಡೀತದ್ರೆ ಅದು ಎರ್ಲಂದ ನಡತ
ಅಂದ್ರ ಸ್ವಲ್ಪ್ ಸೀಟ್ ಆಗದ ಇದ ತಂಟ್ ಕಷ್ಟ ಆದ್ದಂಗ ನಡತ ಹಾ ಆದದ್ರಿ ಒಂದ ಸೆವೆಂಟಿ ಏಟ್ ಸೆವೆಂಟಿ ನೈನ್ ಆದ್ರಿ.
ಹ ಆರಾಮತ ತೋ ಫಸ್ಟ್ ಲಸ್ಟ್ ನತ
ಫಸ್ಟ್ ಲಿಸ ಆಗ್ತದೆ ರೀ ಹೌದು ಕಾಲೇಜಿ ಎಷ್ಟ ಕಾಲೇಜ್ ಅವ್ರಿ ಸರ್ ಕರ್ನಾಟಕದಾಗ ಎಷ್ಟ ಅವ್ರಿ ಕಾಲೇಜ್ ನಗೇಶ
ಇದು ಐದಾವ್ ನೋಡ್ರಿ ಕಾಲೇಜ
ಹ ಇದದ್ರೀ ಎಲ್ಲಿಲ್ರಿರಿ ಅವ್ರಿವು
ಇದು ಒಂದು ಇಲ್ಲಿ ಶಾಪೂರ ಬಳಿ ಡೋರ್ನಳೆ ಅಂತ ಆದ್ರಿ ಅಲ್ಲೇ ಆದ್ರಿ
ಹಾ ರೀ
ಇನ್ನ ಒಂದು ಇಲ್ಲಿ ಹಾಸನ್ ಡಿಸ್ಟ್ರಿಕ್ ನಿ ಒಂದ ಆದ್ರಿ
ಹಾ ರೀ ಹಾಸನ್
ಹಾ ಇನ್ನು ಒಂದು ಚಾಮರಾಜನಗರನೋ ಇಲ್ಲ ಚಿಕ್ಕಮಂಗ್ಳೂರನ ಆದ್ರೆ ಅದು ನಂಗ ಅಷ್ಟೇ ಇನ್ಫಾರ್ಮ್ ಇಲ್ರಿ ಬಟ್ ಒಟ್ ಐ ಕಾಲೇಜ್ ಅವ ನೋಡ್ರಿ ಕರ್ನಾಟಕದಲ್ಲಿ ಐದು ಕಾಲೇಜ್ ಹ್ಮ್ ಹ್ಮ್
ಇದು ಸೀಟ್ ಆಗ್ಲಿಲ್ಲ ಅಂತಂದ್ರ ಏನ್ ಮತ್ ಕಡಗ್ ಪೇಮೆಂಟ್ ಸೀಟ್ ಕೊಟ್ಟ ಮಾಡ್ಬೋ
ಏ ಪೇಮೆಂಟ್ ಪೇಮೆಂಟ್ ಶೀಟ್ ಬರಲ್ರಿದು ಶೀಟ್ ಪಕ್ಕ ಆತತ್ ಐವತ್ತು ಜನದ ಸೆಲೆಕ್ಟ್ ಆಕೊಂಡಂತೋ ನಿಮ್
ಆತದ್ರಿ. ಇಯಾ ಇದು ಮತ್ತ್ ಅದು ಎಲ್ಜಿಬಲ್ ಇಷ್ಟೇ. ಹಾ ರೀ ಎಲಿಜಿಬಲ್ ಎಷ್ಟ್ ಯಾವಾಗ್ ಬಿಡ್ತರಿ
ಯಾವ್ದ ಅದು ಎಲಿಜಿಬಲ್ ಇಷ್ಟಿನ ಅಪ್ಲಿಕೇಶನ್ ಹಾಕದೆ ನಡ್ದಲ್- ಮುಂದಿನ ತಿಂಗಳುಳ ಬಿಡ್ ಹೋದ್ರಿ ಬಿಟ್ಟು
ಮುಂದಿನ ತಿಂಗಳ ರೀ ಅದೇ ಅದ ಅಪ್ಲಿಕೇಶನ್ ಹನ್ನೈ ಸೆಂ ಹತ್ರ ಆಗ್ಬೇಕ ಎಂತದು
ಹಾ ಅಪ್ಲಿಕೇಶನ್ ಆನ್ಲೈನ್ಗ ಹಾಕ್ಬೇಕೇರೀ ಆಮೇಲೆ ಅದಕ್ ಫೀಸ್ ಇರ್ತದೀ ಯಾರ್ ನೋಡ
ಹ್ಮ ಆರ್ನೂರು ನಾವ್ ಹಾಕಟಮಿ ಆರ್ನೂರ್ ತ್ಗ್ ಒ ಐವತ್ತು ರೂಪಾಯಿಂಗ್ ಹೆಚ್ಚಿ ಮಾಡ್ರರಿ ಏನೋರು ಅದು ಫೀಸ್ ಕಟ್ಟಿ ಹಾಕ್ಬಿಡ್ಬ್ರೀ
ಹಾ ರೀ ಅದಕ್ಕೆ ಕೇಳಿದಿರರಿ ನಮ್ದೊಂದು ಹುಡುಗಂದ ಇತ್ತು ಆಕಾಮ ಅಂತ ಹೇಳ್ದಿರರಿ ಅದ್ರೆ ಸಲ ನಿಮ್ಗೆ ಕಾಲ್ ಮಾಡ್ತೇವ್ರರಿ
ಅದೇ ಹಾಕ್ರಿ ಈಗ ಐದ್ ತಾರೀಕ್ ತನ ನೋಡ್ರಿ ಪಟ್ಟಣ ಡಾಕ್ಯುಮೆಂಟ್ಸ್ ಎಲ್ಲಾ ಸುರಸ್ಕೊಂಡುಮ ಹಾಕ್ಬ ಬಿಡ್ರಿ
ಐದನೇ ತಾರೀಕು ರ ಹ್ಮ ಸರಿ ನಿಮ್ದು ಎಷ್ಟು ನಿಮ್ದ್ ಎಷ್ಟ್ ದಿನ ಐತ್ರಿ ನಿಮ್ ಒಂದ ಒ ಎಷ್ಟು ಮ್ ಇರ್ತಾವವ್ರವು
ನೀವು ಫೋರ್ ಸಮ ಇರ್ತಾವ ರೀ ನಾಲ್ಕು ಸಮ ಇರ್ತಾವ
ನಾಕ್ಸಾಮ್ರಿ ಅದ ನಾಕ್ ಕ್ಷಮನ ಏ ನ ಕ್ಲಾಸ್ ನಡತೇವೆ ನಾಕ್ಕ್ಷಮ
ಹ ನಾಕ್ ಸಮ್ ಹಂಗ್ ನಡ್ಯಲ್ರಿ ಎರಡ್ ಸಮ್ ಕ್ಲಾಸು ಅವೆಲ್ಲಾ ನಡತೆ ಮೂರನೇ ಸಮನ್ ನಾಲ್ ಮೂರನೇ ಸಮುನ್ ನಾಕ ಮೂರನೇ ಸಮ್ಮು ಸ್ವಲ್ಪ ನಿಂಗ ಇಂಟರ್ನ್ಶಿಪ್ ಹಾತಾರರಿ ಹಿಂಗ್ ಹಾಸ್ಪಿಟಲ್ ಡ್ಯೂಟಿ ಆತಾರರಿ
ಓ ಹಾಸ್ಪಿಟ್ಲ್ ಎಷ್ಟ್ ತಿಂಗ್ಳ ಆಗ್ತಾರೆ ಹಸ್ಪ
ಹಾಸ್ಪಿಟಲ್ ಡ್ಯೂಟಿ ಒಂದ್ ನಾಕ್ ತಿಂಗ್ಳ ಹಾಕ್ತಾರರಿ ಹೆಂಗ್ ತಿಂಗ್ ಒಂದ್ ತಿಂಗಳು ಚೇಂಜ್ ಮಾಡಿ ಒಂದ್ ತಿಂಗ್ಳ ಬ್ಯಾಚ್ ವೈಸ್ ಹಾತಾರ
ಹತ್ರ ಒಂದ್ ತಿಂಗಳ ಹಾಸ್ಪಿಟ್ಲ್ ಹಾಕಂದಿ ಅವನ್ ಈ ಬ್ಯಾಚ್ ಅಂದ್ರೀ ಎಷ್ಟ್ ಜನ ಇರ್ಬೋದ್ರಿ ಒಂದ್ ಬ್ಯಾಚ್್ದಾಗ
ಹಂಗ ಹದ್ನಾರ ಹದ್ನಾರ ಜನದ ಎರಡ್ ಬ್ಯಾಚ್ ಮಾಡ್ತಾರ ಹಂಗ ಎರಡು ಮೂರ್ ಮೂರ್ ಹತ್ತನೂರು ಬ್ಯಾಚು ಇದು ಅಹ ಎಂಟ ಜನ ಯಾತ್ಗಿಗ್ ಹಾಕ್ದ್ರ ಅಂದ್ರೆ ಎಂಟ ಜನ ಶಾಪರ್ಕ್ ಹಾಕ್ತಾರ
ಓ ಹಿಂಗನ್ರಿ ಹಿಂಗ್ ಒಟ್ಟಾ ಟೋಟಲ್ ಇನ್ನ ಹದ್ನಾರ ಜನ ಹಿಂಗ ಕಾಲೇಜ್ ಆಗ ನ್ ಕಾಲೇಜ್ ವರ್ಕ್ ಏನ್ ಮಾಡಬೇಕಕ್್ರೀ
ಕಾಲೇಜ್ನಾಗ ನೋಡ್ರಿ ಅಲ್ಲಿ ಎಮ್ ಇ ಅದ ಇರ್ತವ್ರಿ ಅ ಕುರ ಇರ್ತಾವ ಅವೆಲ್ಲಾ ಟ್ರೀಟ್ ೆಂಟ್ ಮಾಡ್ಬೇಕು ಒಮ್ಮೆವ್ ಆಗ್ಬೇಕು ಮತ್ತೆ ಕ ಕಸ ಗುಡಸ್ಬೇಕ್ರೀ ಅಲ್ಲಿ ಕೊಟ್ಟಗಿದು ಹೌಡಿ ಅವ ಎಲ್ಲ ಗರ್ಲ್ಸ್ ಸಿಗಸ್ತದೀ ನಮಗ್ ಖಾಲಿ ಮೇವ ತಂದ ಹಾಕದು ಕುರಿ ಮಸೋದು ಅದು ಹುಡ್ಗರ್ ಕೆಲ್ಸ ಅತಾರರಿ
ಹುಡುಗರ್ದನ್ರಿ ಅಲ್ಲೇನ್ ಕಾಲೇಜ್ದಾಗ ಹಾಸ್ಟೆಲ್ ವ್ಯವಸ್ಥೆ ಏನೇನ ಅದೇನ್ರರಿ
ಈಗ ಹಾಸ್ಟೆಲ್ ವ್ಯವಸ್ಥೆ ಆದ್ರಿ ಈ ವರ್ಷ ಓಪನಿಂಗ್ ಮಾಡ್ತಾರಐತ್ರಿ ಅದು ನಮ್ಗಾರ ಹಾಸ್ಟೆಲ್ ಈ ಕಡೆ ನಾವು ಶಾಪುರ್ನಾಗ ಇದೇವಿ ರೀ ಹಾಸ್ಟೆಲ್ ಬಿ ಸಿ ಎಮನಾಗ
ಈ ನೀವು ಅದು ಬಿಟ್ಟು ಮತ್ತ್ ಸಪ್ರೇಟ್ ದಷಮ್ದಾಗರನ್ರಿ
ಹಾ ಸಪ್ರೇಟ್ ಡಿಸ ಎಮ್ನಾಗ ಇದವ್ರರಿ ಅದಿನ
ಅಂದ್ರೆ ಈಗೇನ್ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತಾರ ಅನ್ಸದ್ರಿ ನಿಮಗ
ಹಾ ಈಗ ಈ ವರ್ಷ ಮಾಡ್ತರಿತ್ರಿ
ಮಾಡ್ತಾರಂದಿರಿ ಕಾಲೇಜ ಏನು ಹಂಗ ಬಸ್ಸಗ ಹೋಗಿ ಬರದೇನ್ೀ ಗೌರ್ಮೆಂಟ್ ಬಸ್ ಆಗ ಹೋಗಿರದೇನ್ರಿ ನ್ ಕಾಲೇಜ್ ಬಸ್ ಸಪೇಟ್ ಆದ್ರರಿ
ಕಾಲೇಜ್ ಬಸ್ೇ ಆದ್ರಿ ಸಪ್ರೇಟ್ ಅಂದ್ರ ಅದು ಈಗ್ ಜರ ಖರಾಬ್ ಆಗ್ಯಾದ್ರಿ ಒಂದು್ ತಿಂಗಳ ಆಯ್ತು
ಹಾ ಹ ಹೌದೀ
ಹ್ಮ್್ ನಮ್ಗರ ಒಂದ್ ಫಸ್ಟ್ ಸಮ್ಮಿಗ್ ಒಂದ್ ಇಷ್ಟೇ ಬಂದದ್ರೆ ಅದು ಸೆಕೆಂಡ್ ಸಮ್ಮಿ ನೋಡ್ದುಖರಾ ಬರ್ತೀರಾ
ಹಾ ರೀ ಇವ ಕಾಲೇಜ್ ಕಿಂದ ಏನ ಸ್ಕಾಲರ್ಶಿಪ್ು ಅವನ ಬತ ಎಂತ
ಹಾ ರೀ ಸ್ಟೇಫಂಡ್ ಹಾಕ್ತಾರರಿ ಸ್ಟೇಫಂಡ್ ಹಾತಾರೀ ಸಾವಿರ ಸಾವಿರ ತಿಂಗಳಿಗೆ ಹಾ ರೀ ತಿಂಗಗಳ ತಿಂಗಳ ಸಾವಿರ ರೂಪಾಯಿ ನಿ ಮಾಡ ಅೌಂಟ ಅದು ಕಾಲೇಜ್ ಅಟೆಂಡೆನ್ಸ್ ಮೇಲೆ ಹಗ್ತಾರೀ ಅದು
ಹ ಒಂದು ಒನ್ ಡೇ ಅಟೆಂಡೆನ್ಸ್ ಎಷ್ಟ್ರೀ ಅಂದ್ರ
ಒನ್ ಡೇಗೆ ಮೂವತ್ ಮೂರು ರೂಪಾಯಿ ಮೂವತ್ತ್ ಮೂೂರು ಪೈಸ ಹತದ
ಮೂವತ್ ಮೂರು ರೂಪಾಯಿ ಮೂವತ್ ಮೂೂರು ರೂಪಾಯಿ ಸ ಡೇಲಿ ಡೈಲಿ ಒಂದ್ ಅಂದ್ರೆ ನಿಮ್ ಹೋಗೋದ್ರ ಮೇಲ್ ದೇಏನ್ೀ ಇದೇನು ಯನಿವರ್ಸಿಟಿ ಅಂಡ್ರದ ಆಗ ಅದೇನ್್ರ ಏನ್ ಕಾಲೇಜ್ ಪ್ರಿನ್ಸಿಪಲ್ ಅವರು ಇದ್ ಮಾಡ್ತಾರೆ
ಏ ಇಲ್ರಿ ಯೂನಿವರ್ಸಿಟಿ ಅಂಡರ್ ಆದ್ರೂ ಇದು
ಎಲ್ಲ್ರ ಯೂನಿವರ್ಸಿಟಿ ಎಲ್ಲಿ ಅದ್ರೀ ನಿಮ್ ಕಾಲೇಜ್ ಅದ ಇದರ ಅದೇನ್ರಿ ಅದು ಅಪ್ಲಿಕೇಶನ್ ಈಗ ನೆಕ್ಸ್ಟ್ ಈಗ ಆರ್ ಲ್ರಿ ಅಪ್ಲಿಕೇಶನ್ ಹಾಕಣ ಮುಂದ ಅಂತಗಳು ಯಾವತಾರರಿ
ಅದೇ ಈಗ ಫಸ್ಟ್ ಅಪ್ಲಿಕೇಶನ್ ಹಾಕ್ತಿೀರಲ್ರಿ ನೀವು ಅಪ್ಲಿಕೇಶನ್ ಹಾಕಿದ್ ಬಳಕ ಲಿಸ್ಟ್ ಬಿಡ್ತಾರೆ ಅವರು ಅ ಲ ಫಸ್ಟ್ ಲಿಸ್ಟ್ ನಾಗ ನಿಮ್ದ್ ಹೆಸರು ಬಂದಿತ್ತ ಅಂದ್ರೆ ನೀವ್ ನೋಡ್ಕೋಬೇಕ್ರಿ ನೀವು್ ಚೆಕ್ ಮಾಡ್ಬೇಕ್ರೀ ಅದು ಕೆ ವಿ ಕೆ ವಿ ಎಫ್ ಎಸ್ ಸಿ ವೆಬ್ಸೈಟ್ ಇರ್ತಲ್ರರಿ ಅದ್ರೊಳಗೆ ಬಿಟ್ಟಿರ್ತಾರ ರೀ ಪಿಡಿ ಎಫ್
ಹಾ ರೀ
ಅದ್ರೊಳಗ ನೀವು ಚೆಕ್ ಮಾಡ್ತಾ ಇರ್ಬೇಕ್ರಿ ಹ ಚೆಕ್ ಮಾಡ್ತಾ ಇದ್ರ ನಿಮ್ ಹೆಸರು ಬಂದಿತ್ಂದ್ರ ಅದ್ರೊಳೆ ಡೇಟ್ ಇರ್ತದ್ರಿ
ದಿ
ಆ ಡೇಟಿಗೆ ಬೀದರ್ಕ್ ಹೋಗಿ ನಿಮ್ದ ಒರಿಜಿನಲ್ ಡಾಕ್ಯುಮೆಂಟ್ಸ್ ಹ್ದ್ ವೆರಿಫೈ ಮಾಡ್ಸ್ಬೇಕೇ ರೀ ಅವ್ರ ಕ
ಅಲ್ಲಿ ಅಲ್ಲಿ ಬಿದ್ದಾರ್ಥಗ್ರಿ
ಹಾ ಬೀದರ್ದಾಗ ಮಾಡ್ಸ್ಬೇಕ್ರಿ ಇಲ್ಲಾಂದ್ರೆ ನಿಮ್ಮದ ವೆರಿಫಿಕೇಶನ್ ಆಗೋಣ ಇನ್ನೊಂದ್ ಥೊಡೆ ದಿನಕ್ ಇದು ಬಿಡ್ತಾರ ಅವರು ಕಾಲೇಜ್ ಹೆಸರು ಮತ್ತೆ ಸೆಲೆಕ್ಟ್ ಆಗಿದ್ ಕಾಲೇಜ್ ಹೆಸರು ಅದ್ ಲಿಸ್ಟ್
ಲಿಸ್ಟ್ ಬಿಡ್ತಾರೆ ಟೋಟಲ್ ಎಸ್ಟ್ ಲಿಸ್ಟ್ ಬಿಡ್ತಾರೆ
ಟೋಟಲ್ ಎರಡು ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರ್ರೀ
ಹಾ ರೀ
ಹ ಆಮೇಲೆ ನಿಮ್ ಕಾಲೇಜ್ ಸಿಕ್ಕಿದೊಂದು ಲಿಸ್ಟ್ ಪೂರಾ ಬಿಡ್ತಾರ ಅದು
ಓ ಇನ್ನನ್ರಿ
ಹಾ
ಮತ್ತತ್ ಅಡ್ಮಿಷನ್ ಫೀಸ್ ಅದ್ ಎಷ್ಟ್ ಬರ್ಬೋದ್ರಿ ಮತ್ತ ಸೆಲೆಕ್ಟ್ ಆಗೋಣ
ಸಮ್ಮ ಎಲ್ಲಾ ಹಿಡಗು ಒಂದ್ ಒಂಬತ್ ಸಾವಿರ ತನ ಬರ್ತದ ಕ್ಯಾಟಗರಿ ಮೇಲೆ ಓದ್ತದ ಅದು
ಹಾ ರೀ ಒಂಬತ್ ಸಾವಿರ ರೀ ಮತ್ತ ಏನ್ ಇದೇನ್ ಸೋಯಸ್ ಮಾಡ್ಕ್ ಏನ್ ರಿ ಒಮ್ಮಲಿ ಟೋಟಲ್ ನಾಕ ಎಕ್ಷ್ ದೊಮಲ್ಗೆ ಮನಕು ರರಿ
ಸಮ್ ವೈಸ್ ಕಟ್ಕೊತ ಹೋಗಬೇಕ್ರೀ
ಸೇಮ್ ವೈಸ್ ರಿ ಅ ಅಂದ್ರ ಸೆಕೆಂಡ್ ಸೆಮ್ಮು ಅವ್ದಿಲ್ಲ ಎಷ್ಟು ಬರ್ತರಿ ಒಂದ್ ನಿಮ್ಗ ಒಂದಸಮ್ಮಟಿ ಸಾವಿರ ರೀ
ಹಾ ಸಾವರೂಪಾಯಿ
ಹ್ಮ್ ಹ್ಮ್
ಫಸ್ಟ್ ಸಮ್ಮಿಗೆ ಫಸ್ಟ್ ಸಮ್ಮಿಗ್ ಒಂದ್ ಎಲ್ಲ ಸೇರಿ ಒಂದ್ ಹತ್ ಸಾವಿರ ಬರ್ತವಿ ನೋಡ್ರಿ ಹ್ಮ್ ಮತ್ತೆ ತರ್ಡ್ ಸಮೀಗ ಹ್ಮ ಏಳ್ ಸಾವಿರ ಬರ್ತದ್ರಿ
ಹಾ ರೀ
ಮತ್ತೆ ಫೋರ್ತ್ ಸಮಮ್ಮಿಗ್ ಒಂದ್ ಸಾವಿರ ಆತ್ತು
ಹ್ಮ್ ಅಂದ್ರ ಟೋಟಲ್ ಎಲ್ಲಷ್ಟ್ ಕಲ್ತ್ ಒಂದ್ ಆಗ್ತದಂತ್ರಿ ಒ ಪತ್ತ್ ಸವ್ರ ಆಕ್ ಆಕ್ತಿರುವುದ
ಇ್ರೊಳ ನೀವು ಹೊರಗೆ ಆತೀರಿ ನೋಡಿರಿ
ಹ್ಮ್ ರೀ ಕೋರ್ಸ್ ಮುಗಸೋಣ ನೆಷ್ಟ್ರೀ
ಹ ನೆಕ್ಸ್ಟ್ ನೀವು ಪ್ರ ಪ್ರೈವೇಟ್ ಮಾಡ್ಬೋದ್ರಿ ಎಲ್ಲನ ಪೆತ್ ಕ್ಲಿನಿಕ್ ಒರಗ
ಹಾ ಸರ್
ಕಾಂಟ್ಯಾಕ್ಟ್ ಬೇಸಿಕ್ ಮ್ಯಾಲ ಹ್ಮ್ ಕಾಂಟ್ಯಾಕ್ಟ್ ಬೇಸಿಕ್ ಮೇಲ್ ಮಾಡ್ಬೋದ್ರಿ ಎಲ್ಲನ ನಿಮ್ ಸರ್ಟಿಫಿಕೇಟ್ ಮೇಲ್ ಮಾಡ್ಬೋದ್ರಿ
ಸರ್ಟಿಫಿಕೇಟ್ ಅಂದ್ರೆ ಸರ್ಟಿಫಿಕೇಟ್ಗೆ ವ್ಯಾಲ್ಯೂ ವಸ
ಹಾ ವ್ಯಾಲು ಆದ್ರಿ
ಗೌರ್ಮೆಂಟ್ ಆ
ಗೌರ್ಮೆಂಟ್ ಆತವರಿ ಅವಾವರು ಎಕ್ಸಾಮ್ ಬಿಡ್ತಾರೀ ಸಿ ಇ ಟಿ ಇದಕ್ ಮೊದ್ಲೆಲ್ಲ ಡೈರೆಕ್ಟ್ ಸೆಲೆಕ್ಷನ್ ಇದು ಟೆಂತ್ ಮೇಲೆ ಡೈರೆಕ್ಟ್ ಸೆಲೆಕ್ಷನ್ ಮಾಡ್ಕೋತಿರಿ ಈ ಈ ಅಂದ್ರೆ ಇದಕ್ಕ ಸಪ್ರೇಟ್ ಡಿಪ್ಲೊಮಾ ಕೋರ್ಸ್ ಇದಾರೆ
ಈಗ್ ತೆಗದಾರನ್ ರೀ ಹಲೋ
ಹಾ
ಈಗ ತೆಗ್ದಾರನ್ರರಿ ಇದ
ಹ್ಮ್ ತೆಗ್ದು ರಿ
ಡೈರೆಕ್ಟ್ ಸೆಲೆಕ್ಷನ್ ಯಾವ್ದ್ ಕಾಲೇಜ್ ಬಿಟ್ರೆ ನಿಮ್ಗ ಅನ್ಸ ಮಟ್ಟಿಗೆನ್ ನಮ್ ಹುಡುಗಂದ ಎಲ್ಲಿ ಹಾಕಮ್ರರಿ ಫಸ್ಟ್ ಪ್ರಿಫ್ರೆನ್ಸ್ ಎಲ್ಲಿ ಕೊಡನ್ರ ಫಸ್ಟ್
ಫಸ್ಟ್ ಪ್ರಿಫರೆನ್ಸ್ ಎಲ್ಲಿ ಕೊಡಮರಿ ದೋರ್ನಳ್ಳಿ ಚಲೋ ಅದ್ರಿ
ಹಾ ರೀ ಸರಿ
ದುರ್ನಾಳಿ ಅಂದ್ರ ನಮ್ ಹುಡ್ಗಂದ ಮಾಡಸ್ತ ಸರಿ ಸ್ವಲ್ಪ ಹಂಗೆ ಮುಂದೆ ಹೆಲ್ಪ್ ಮಾಡ್ರಿ ಹಲೋ ಹೆಲ್ಪ್ ಮಾಡ್ರಿ ನಮ್ ಹುಡುಗಂದ ಹಾಕ್ತಿತಿವರಿ
ಹಲೋ ಸರಿ ತೋರಿ ಮತ್ತ ಹಸ್ತೇನ್ರಿ ನಾನ
ಹಾ